ಹಲೋ ಹೂ ಿುಚ್ಚಿನ್ ನೋಡ್ಕೊಂಡು ಕುತ್ಕೊಂಡಿದ್ದೀಿ
ಹುಚ್ಚಿಗ ಯಾವ ಹುಚ್ಚಿಗಪ್ಪಾ
ಎದು್ರೊಂದು್ ಹುಿ ಕುೊಂಡ ೈತೆ ಆ ಹುಚ್ಚಿಿನ ಒಂದ್ ಹುಚ್ಚಿ ೈತೆ ಮಾತಾಡ್ಕೊಂಡ್ ಕು್ೈತೆ ನೋಡ್ತವಿ ಅದೇ ಉಚ್ಚ ಅ ಮಾ
ನನ ಕನಾ ಕೆ ರತಲಿ ಪಪ ಫೋನ್ ವಚ್ಚಿದ್ರಾನ
ನಾನೇ ಹಚ್ಚಿದ್ದ ಅವಾಗಲ ಯಾದ್ಗಿರ ಹತ್ರ ಇದ್ದೀರಂದರು
ನಾ ಹಚ್ಚದಾಗಿೆ ಕೇಳಸ್ಲೇಿಲ್ಲ ಒಟೆ ಏನ್ ಬಿಿನನು ಮಾತಾಡಿದ್ದು
ಆ
ಅವಾಗ ಹಚ್ಚಿದ್ದ ನಾನು ಎಷ್ಟೊತ್ತಿಗೆ ಏಳು ಗಂಟೆಗೆ ಹಚ್ಚಿದ್ದೆ ಏಳು ಗಂಟೆಗ ಏನ್ ಸ ಒಂದು ಪೈಸಾ ಬ ಕಸಿಲ್ಲ ನಗೆ
ಹಾ
ಆೇಲೆ ಹಸ್ತಿಿನ ತಗೊಂಡ್ರೆ ಹಚ್ಚೆ ಇಲ್ಲ ರೊಟ
ಹ ಟ ನ ಮ ಮೀನ ಮಾಡ ಹಾಕಲ್ ನಿಂದು
ಹಾ ಯಾಕ್ ಬಾತ್ ಉತ್ ಮಾಡಿ ಉಣಸ್ತಾರ ಹಂಗೆ
ಹ್ಮ್ ಮತ್ ಮಗ ಇದದೇನ್ ಅನ್ಸ್ಬೇಕು ಹೌ ಮತ್ತೆ
ಹ್ಮ್ ಬಾರಿ ಶ್ಷಣ ಇದ್ದೀನಿ
ಹ
ಹ್ಮ್ ಅದ ಎಲ್ಲ ಬರವ ಕನ್ನಡ
ಸಂದರ್ಭ ಇನ್ನ ಹದ್ಿನಾರು ಕ್ವಶನ್ಸ್ ಐತ ನಾಳೆ ಬರೀತೀನಿ ಎರಡು ಮೂರು ಎರಡು ಮೂರ್ರುವ ಆಹ ಅದ ಇದು ಹದಿನಾರ ಹದಿನಾರ ಹದಿನಾರಷ್ಟ ಟಾಗತ್ತಾಯ
ಹದಿನಾರ
ಹದ್ಿನಾರು ಹದಿನಾರು ಹದಿನಾರು ಹದಿನೇಳು ಮದ ಮರಲ್ಲಿೆ ಹಾದ ನ ಪ ೀನಿ ಇನ್ನ ಹದ್ಿನಾರು ಐತೆ ಹದ್ಿನಾರ ಇಲ್ಲ ಹದಿನೇಳು ಐತೆ ನಾಳೆ ಒಂದು ಎರಡು ಎರಡು ಮೂರು ಎರಡು ಮೂರು
ಸರ ಮಾಡಲಿಲ್ಲಲ್ಲ ಹಿರಿರುರ್ಲಿಲ್ಲ ಇವತ್ತುಲಿಲ್ಲಲ್ಲ ಪ
ನಿನ್ನೆ ಮಾಡಿದ್ದೀನಿ ಯಾಕ್ ಮಾಡಿಲ್ಲ
ನಿನ್ನ ಎಷ್ಟೊತ್ತಲ್ ಮಾಡ್ದ
ನಿನ್ನೆ ನಿೆನ್ನೆ ರಜಾಯ್ತಾ
ಗನಗಾಯಣ ನಿನ್ನೆ ರಜೆ ಆಯ್ತು ಎಲ್ ಮಾಡಿದ್ದಿ ಹ್ಮ್ ಸುಮ್ನೆ ಕುೂತ್ಕ ಮಡಿ ಇಲ್ಲ ಇದ್ರ ಅಂಡ್ರ ಬರ್ತಿರ್ಲಿಲ್ಲ ನ ಹೋಗ್ಲಿಕ್ಕೆ ಇಲ್ಲ ಬಿಡ ನೆನ್ ಚಂದಗಿ ಹೋಗಿದ್ದೆನ್ನಿ ಕಾಲೇಜ್ ನಿನ್ ರಜೆ ಆ್ತು ಕರುಣೆ ಆ್ತು
ಎಲ್ಲಿ ಅವ ಎೆ ಮಾಡ
ಇಲ್ಲಪ್ಪೂ ನಂಗ ಗೊತ್ತೈತಿ ಪಪ್ಪಂದ ಒಬ್ಬ್ರ್ದೇ ಹೋಗದ್ ಹಾಕಿದ್ ನಾನು ನಿನ್ನಿ
ಹ್ಮ್ ಎರ ಎರಡು ದಿನ ಮೂರ್ ಮೂರು ದಿನ ಗಬ್ಬೆದ್ದು ಕಣ ನಂತ ಹ್ಮ್ ನೀತ ಚಕ್ಕ ಮಾಡೋದಿಲ್ಲ ನೀಟ್ ಆಗಿರೋದಿಲ್ಲ ಎಂತದ ಇಲ್ಲ
ಹಾ ಹ ಕುತ್ಕೊಂಡ ಬರ್ದ್ ಬರತ್ ಸಾಕಾಗೈತ ಇಷ್ಟ ಹೊತಲ್ಲ ನೀ.
ಪ ಹೋಗ್ತೀನಿ.
ಹ್ಮ್ ಬಂದ್ಬಿಡು ಪೆಟ್ರೋಲ್ ಹಾಕ್ಸು ಅದ್ ಮಾಡು ಇದ್ ಮಾಡು ಇದೇ ಆಗೋಯ್ತು.
ಯಾದಕ್ಕೂ ಪ್ರಯೋಜನಕ್ಕಿಲ್ಲ. ಬರ ಪೆಟ್ರೋಲ್ ಹಾಕ್ ತೀನಿ ಆರಾಮಾಗ ಲೈ ಎಂಜಾಯ್ ಮಾಡ್ನಿ ಅಂತ ಮತ್ತತ್ ಆ
ಅಷ್ಟ ತನಕ ಓದಿದ್ದು ಬರ್ತಿದ ಏನು ಕಾನ್ಸ್ ಲ್ಲಮ್ಮ ನಿಮಗೆ ಬರೀತ್ತ ತಿರ್ಗಡೋ ಅಷ್ಟ ಹೇಳ್ತೀರಾ ನೀವು. ಎಲ್ಲವ ನೀ. ನೀನು ಪಾಪ ಹಂಗೆ ಎಷ್ಟ ಹೋದ್ರು ಎಷ್ಟ್ ಬರದ್ರ ಅಷ್ಟೇನೆ ಅ ಮಾರ್ಸೋದ ಅಷ್ಟೇ.
ಹ್ಮ್ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಂದಿ ಅದಕ್ ಅಂದ.
ಹ್ಮ ಅಕ್ಷ.
ದುಡಿದ್ದ ರೋಗ ಕಾಚ್ ಮಾಡಬೇಕಂದ್ರ ಬಾಳ ಜೀವನ ಚುಟ್ಟ. ರುತ್ತದ ಮಮ್ಮಿ ತಿಕಿರಿ ಅಂತ ನೀ ದುಡ್ದಿದ ಖರ್ಚ್ ನೀ ದುಡ್ದಿದು ಖರ್ಚು ಮಾಡಬೇಕ ಅಂದ್ರ ಜೀವನ ಚೂರ್ ಚುರ್ ಬೇರೆ. ಮನ್ ಒಂದ್ ಫೋನ್ ಮಾಡ.
ನಿಮ್ದ ಎಷ್ಟೋಯ್ತಂಗೆ. ಬಂದಿಲ್ಲ ಅಂದ್ರೆ ಏನ್ ನೋಡಕ್ ಆಗುತ್ತೆ.
ಅಂದ ನಾ ಮಾಡಿಂದಂದ ನೀನು ಮಾಡ್ತೇನೆ.
ಹಾ
ನಾ ಮನ ನೀನು ಮಾಡ್ತೀ. ಮತ್ತ ಹಬ್ಬ ಹೇಳಿದಿ ಒಂದೊಂದು ರೂಪಾಯಿಗೂ ಇದು. ಹ ಅವಾಗ್ಲೇ ಹೇಳುದಿ ನಂದ ಹಂಗಿಲ್ಲಲ್ಲಪ್ಪಾ ನೀನ್ ಎನ್ ಅಂಧ್. ದುಡಿದ ಖರ್ಚ ಮಾಡಕ ಅಂದ್ರ ಜೀವನ ಚುಚುರತದ ಅದುಂಗನ ಎಲ್ಲ ಒಂದ ಟೈಮೇ ಮಾಡ್ಬೇಕು. ಜೀ ಚುರುಸಿರ್ತ್ತತದ ಎಲ್ಲೂ ಓಕೆ ಬಟ್ ಒಂದ್ ಟೈಮ್ ಗೆ ಮಾಡ. ಬಿಡ್ಬೇಕತದ ಒಂದ್ ಟೈಮಿಗೆ ಬಿಡ್ಬೇಕಾಗತದ ಹಾ ಒಂದ ಒಂದ ಟೈಮಿಗೆಬೇಕತ ಒ ಟೈಮಿಗೆ ಬಿಡ್ಬೇಕತದ ಎ ಟೈಮಗ ಒಂದ ತರ ಇರಲ್ಲ. ಲ್ಲ ಹ್ಮ್.
ನಿಮನ್ಗೆನ್ ದುಡಿತೀರ ಕೆಲ್ಸ ಮಾಡ್ತೀರಾ ಮತ್ತ. ಮ ದೋಡಿತೀರ ನೊಕ್ಕೊರುತ್ ನಾವೇಏನ್ ಒಂದ್ಸಲ ದುಡಿದಿರ್ತೀರಿ
ಅಂತ ಕೊಳ್ಳೇ ಬಿದ್ದವರ ಮನ.
ನ್ ತಪ್ಪ.
ಆ ನಂದೇ ತಪ್ಪದ ಬಿಡ ನಾನ್ ನಿನ್ ತಪ್ಪದ ಅಂತ ಹೇಳಕತನೇನು ಸ್ವಲ್ ನಂದೇ ಅದ. ಯಾರ್ ತಪ್ಪಂತ ನಾನೇನ್ ಯಾರಿಗ ಏನ್ ಳ ಮಾಡ ತೋಸ್ಗತ್ತಿಲ್ಲ ನಂದೇ ತಪ್ಪದ. ಮಾಡ್ಕೊಂಡಿರದು ಅದಕ್ಕೆ ನಾನು ಅನ್ಭವಸ್್ಲೋಗತೀನಿ ಹ್ಮ್. ಮತ್ತ ಮಾಡ್ಕೊಂಡಿರೋದು ಅನ್ಬೋ.
ಹ್ಮ ಪಪ್ಪಾ ಪಪ್ಪಂದ ಒಂದ್ ತಿಂಗಳಾಗ ಒಂದ್ ವಾರದಲ್ಲಿ ಟ್ರಾನ್ಸ್ಫರ್ ಆಗುತ್ತಂತೆ.
ಹ್ಮ್ ಆಗತ್ತಪ್ಪ ಅವ್ರದ್ದು ಟ್ರಾನ್ಸವರ್ ಇವಾಗ ಯಾವಾಗಂದ್ರ ನಿಂಗ.
ನಾನ್ ಹೋಗ ಟೈಮಲ್ಲಿ. ಗೆ ಹೇಳುದ್ರ ಅವ್ರೆ. ಸೇವಿಂಗ್ ಬ ಬಿಟ್ಬಿಟ್ಟಿದನೇನು ಬಿಡು ಅಲ್ಲನ್ಐತನ್ರು ಮತ್ತ ಇನ್ನೇನ್ ಬರ್ತರಲ್ಲ. ಇಲ್ಲೇ ಇರಲಿ ಬಿಡ್ರಿ ಅಂದರೆ ಯಾವಾಗ ಬರ್ತೀರ ಅಂದರೆ ಒಂದು ತಿಂಗ್ಗಳು ಒಂದು ವಾರ ಆಗ್ಬೋಲ್ಲ್.
ಬರ್ತಾರೆ.
ಮತ್ ಮಾಮಿ ಅವ್ರಿಗೆ ಈ ಕಾರ್ ಇಲ್ಲೇ ಬಿಡಕ್ ಕೇಳಬ ನಾನು ಅವಾಗ ಅವ ಡೈಲಿ ಎತ್ಕೊಂಡ್ ಹೋಗ್ತೀನಿ.
ಅವ್ ಮನಿ ಹತ್ರನನೆ ಇರ್ಲಿ ಬಿಡು ಇಲ್ಲಿ ಸು್ನೆ ಯಾರು ಏಾರ ಮಾಡ್ರು ಸುಮ್ಮನೆ ಮಾತ್ರ ಅದು ಕೊಂಧ್ ಯಾಕ.
ಸಂಡೆ ಸಂಡೆ ಒ ಕೊಡೋನು ಸಂಡೆಗ ಮುಂಜನ. ಗೊತ್ತಿಲ್ಲಾ
ಮತ್ತ ಯಾರ ಬಿಡಿಬೇಕು ಬಾರಸ್ಬೇಕು ಯಾಕ ಅವೆಲ್ಲಾ ಸುಮ್ಮನೆ ಕಿರಿಕಿರಿ ಹ್ಮ್ ಇಲ್ಲಿ ಹುಡ್ಗರು ಗೋಟೆ, ಆಡ್ತಿರ್ತಾರ, ಚಂಡ್ ಆಡ್ತಿರ್ತಾರ ಕ್ರಿಕೆಟ್ ಆಡ್ತಿರ್ತಾರ, ಯಾಕ ಅದು
ಏ ಕೆಲವರ್ ಹುಚ್ಚಿರ್ತಾರ ಏನೇನೋ ಮಾತಾಡ್ಕೊಂಡ್ ಅವರೇ ಹೂ
ಊಟ ಮಾಡತರಿ ಮಾಡಲ್ ಈಗ್ರಿ
ಹಾ ಕೊಟ್ರೆ ಮಾಡ್ತ
ಹ್ಮ್ ಅನ್ನ ಸಾಂಬಾರ ಐ. ತನ್ನ ತಿನ್ನ ಹಾಡ್ ಆ.
ಹಾಕ ಕೊಡಿ ಇವ ತಿಂದ ಮಲಕೋಡ್ತೀನಿ ಮತ್ತೆಲ್ಲೆ
ಯಾಕೆ ನಿದ್ದಿ ಬರಕತೈತೆನ
ಇದ್ದೆ ಎಲ್ಲ ಮುಂಜಾನೆ ಆಯ್ತುವರ ಇದೋನ್
ಐದೂರೆಗ ಎದ್ದನ
ಇಪ್ಪತ್ತು ರೂಪಾಯಿ ಐತೆ ಇನ್ನ ಮೂವತ್ತು ರೂಪಾಯಿ ಕೊಡು ಕಾರ್ ಎತ್ಕೊಂಡುಹೋಗಿ ಒಂದ್ ರೌಂಡ್ ಹಾಕೊಂಡು ಹೋಗಿ ಮಾಮಿ ಮನೆ ಹತ್ರ ಬಿಟ್ಟ ಚಾ ಕುಡುಕೊಂಡು ಬರ್ತೀನಿ ಹಂಗೆ
ಇಪ್ಪತ್ತು ರೂಪಾಯಿ ಇತ್ತಲ ನಿನ್ನ ಹತ್ತಿರ ಐವತ್ತ ರೂಪಾಯಿ ಚಾ ನಿನಗ
ಹಂಗೆ ನಮ್ ಫ್ರೆಂಡ್ ಒಬ್ಬನು ಬರ್ತಾನೆ
ಹ ಅಷ್ಟ ಮಸಕ್ನಾಗ ಹೋಗುವಂತದ್ದೇ ಏನ ಐತಿ ನಿನಗ
ಮ ಬೆಳ ಬೆಳಗನ್ ರೋಡ್ ಖಾಲಿ ಇರುತ್ತೆ ಸ್ವಲ್ಪ ಗಾಡಿ ಇರುತ್ತೆ ಆರಾಮ ಹೋಗ್ಬ ಬಿಟ್ಟು ಬರ್ಬೋದು ಈಗ ಗಿಜು ಗಿಜ ಗಿಜ್
ನೀಂಗ ಬಿಟ್ಟ ಬರ್ಲಕ್ ಅಕಿ ಮಾಮಿ ಎದ್ದಿರಲ್ಲ ಅಲ್ಲಿ ಅಟ್ ಜಲ್ದಿ
ಚೆಲ್ ಇಟ್ಕೊಂತನಿ ಯಾವಾಗರ ಹತ್ಕೊಂಡ ಹೋಗ್ ಅವ್
ಎಂಟಕ್ಕ ಏಳ ತಾಳಕೀ ಏಳದೆೇ
ತಗೊಂಡ್ರೆ ತಗೋಳಿ ಇಲ್ಲಿ ಇಡುತ್ತಾ
ಹಾ
ಆಮೇಲೆ ಅಂದ್ರೆ ಗಾಡಿಗಳು ಇರ್ತದೆ ಗಿಜ್ಜಿ ಗಿಜ್ಜಿ ಯಾರ್ ತಗೋ
ಕಟ್ಟಿಗ ಮಾಡಿಸ್ಕೊಂಡ್ ಬಾ ನಾಳೆ ಫಸ್ಟ್ ಕೂದಲು ವಜ್ಜಿಆಗ್ಯಾವ ತೆಲಿಮ್ಯಾಲ ನಾಳಿಗ್ ಹೋಗಕರೇ
ಅದ್ಕೊಂದು ನೂರ ಎಪ್ಪತ್ತು ರೂಪಾಯಿ ಕೊಡ ಸ್ಲಿಪ್ಪರ್ ಒಂದ ತಗೋಡೆನೆ ಅದಕೊಂದ ನಾನೂರಾಐವತ್
ಎಲ್ಲಾ ಟೋಟಲ್ ಸೆರಿ ನಿಮ್ಮ ಪಪ್ಪನ ಕಡೆ ಐನೂರು ಹಾಕುಸಕೊ
ಮಾ ಕಟ್ಟಿಂಗ್ ಇ ನೂರು ರೂಪಾಯಿ ಹೋಗುತ್ತ ಅಲ್ಲಿ
ಸ್ಲೀಪರ್ಗನ್ ಮುನ್ನೂರು ರೂಪಾಯಿ
ಹ್ಮ ಮುನ್ನೂರ್ ರೂಪಾಯಲ್ ಬಂದಿಲ್ಲ ಅಂದ್ರ
ಮುನ್ನೂರು ರೂಪಾಯಗೆ ಸ್ಲಿಪ್ತರ್ ನೀನ್ ತೊಳದ ಅವೇ ಅವೇ ಡಿಜೆನ್ ಮತ್ತೊಂದಕೋಗಲ್ ನೀನ್ ಹೆಂಗಿದ್ ನಗೆ ಗೊ
ಹ ಹೋಗಲ್ಲಾ
ಹ್ಮ್ ಎಷ್ಟ ಆತದ ಹೇಳು ನಿಮ ಪಾಪ ಹಾಕ್ತಾರ ತಾವೇ
ಆ ನೋಡ ಇ ಐನೂರ ತೊಂಬತ್
ಮತ್ತೇನ ಇಲ್ ನೋಡ ಹೇಳ್ಬೇಕ್ ನೀನ ಏನಾದ್ರು ಹೌದ ಮತ್ತೇಏನಿಲ್ಲ ಉಣದು ಮಕ್ಕೊಳದ ಮತ್ತ ಇನ್ನೇನ ಒಂದ್ ಬ್ಲೌಸ್ ಹೋಲಿಕತೀನಿ ಅದೊಂದ್ ಬ್ಲೌಸ್ ಹೊಲಿತೀನಿ ಬ್ಲೌಸ್ ಹೊಲದಕ್ರೆ ಮಲ್ಕೋತೀನಿ ಅಷ್ಟೇ
ತಿ ನೋಡ್ ಬರಯಲ್ಲ ನಿಲ್ಲ ಸು್ನೆ ಲೈಟ್ಾಕೊಂಡು ಕುತ್ಕೊಂಡೋ್ ಆಫ್ ಮಾಡೋ್ರು ಮಾಡತ ಇಲ್ಲ ಕಣ್ ಕುಕ್ತಾತೇ ಹಾ ಈ ಕಡೆ ಈ ಕಡೆ ಮಾತಾಡಿದ್ರೆ ನೋಡು ಕಾರ್ಯ ಆತ್ನ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದಾರೆ ಎಂದು ಗಂದ ನ ಮೂ ನಾಟರ್
ಹೂ ಪಪ್ಪಾ ಫೋನ್ ಅಚ್ಚ
ಓಟದ್ರ ನಿಲ್ಸಿರ್ಬೇಕು ಒತ್ ಗಂಟೆ ಒ ಗಂಟೆ ಒಂಬತ್ತುವರೆ ನಿ
ಹೂ ಹೂ ಅದ್ಕೆ ಹಚ್ಚಿರ್ ಗತ್ತಪ್ಪ ಹೂ ನೋಡ ಅಚಿಕರೆ ಮಾತಾಡ್ತೇನೆ ಮತ್ತೇನಾದ್ರ ಪಾಪ ಹೋಗ್ಕ
ಮತ್ತೇನೊಂದಿಲ್ಲ ಮತ್ತೇನಂತಾರ
ಹೂ ಏನಾರು ಹೇಳಿರ್ತರ್ ನಿನಗ
ಏನ್ ಹೇಳ್ತಾರಾ ಏನ್ ಹೇಳಿಲ್ಲ ಹ
ಇದ್ರ ಮ ಇ ಮಾಡ್ತ ಇದ
ಯಾಗ ಇದಂತ
ಎದ್ರ ಇದ್ರಂದ್ರ ಸಿಡಿಮಿಡಿ ಮಾಡೋದು ಇಲ್ಲಾರದ ಕಾಜಿ ಮಾಡದಂದ
ಅದಂಗೇ ಅದು
ಹೂ
ಕೋಳಿಗೆ ಕೋಗೋ ಕೋಳಿ ಕರ ಮಸಾಲೆ ಹಾ
ಅ್ಣನ್ ಹೇಡ್ಕೊಡ್ತೀರಿ ಉಣ್ಣು
ಏನು ಹಾ ಕೊಡು ಆ ಚಿಪ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟವ್ರರು ನೋಡಿ ಚಿಪ್ಸುಕ್ಕಾಲಿ ಮನೋರ ಬೋಟಿಂಗ ಮಾಡ ಚಕ್ಲಿ ಕಾಳೀ ಮಾಡವ್ರೇ ಮನುಷ್ಯರು ಏನ್ ದನಗಳು ಇವ್ರು
ಎಲ್ಲಾರೂ ತಿಂದರು ಉಳ್ಳೆ ಸುಮ ತಿಿಂದ ನಾನು ತಿಂದಿನಿ
ನಾನು ಸ್ವಲ್ಪನೇ ತಿಂದಿರೋದ್ ನಾನೇನ್ ಜಾಸ್ತಿ ತಿಂದಿದ್ದೀನ
ಸಾನಿ ಒಂದ್ ಸ್ವಲ್ಪ ತಿಂದಳ
ಇಕಿನೇ ಬಂತ ಅಂತ ಕವಾರ ತಗೊಂಬನ್ ಕುೂತ್ಕೊಂಡ್ ಖಾಲಿನೇ ಮಾಡ್ಬಿಟ್ಲಿಲ್ಲ ನಾ ತಿಂದರ ಫಸ್ಟ್ ಡೇ ಬಿಟ್ರೆ ಆ ತಿಿನ ತಿಿಂದಿರ್ತಾಳ ಕದ್ದು ಮುಚ್ಚಿ ಯಾರಿಗ ಗೊತ್ತು ಹಾ ಸರಿ ಇಡು ಬೈ